ಆರಾಮ ರೀ ಸಾವಕಾರ ನೀವು ಆರಾಮ ರೀ
ಹಾ ಆರಾಮ್ ನೋಡ್ರಿ ಏನ್ ಮಾಡತ್ರಿ
ಏನಲ್ರ ಸುಮ್ಮ್ ಕುಂತಿದೇರಿ ಊಟ ಮಾಡಿ ನೆನ್ಸಗತಿ ನೀವ ನೀವ್ ಹಚ್ಚಿದರರಿ ಪೋನ
ಹಾ ಊಟ ಹಾಗಗಾದ್ರಿ ಅಂದ್ರ
ಹಾ ಹಾಗಾದ್ರಿ ನಿಮ್ದ ಹೇಳಲ್ಲ ರೀ
ಏ ಹಾಸ್ಟೆಲ್ನಾಗ ಇದ್ದೇವ್ರೀ
ಹಾ ನಿಮ್ಮ ಅಷ್ಟಲ್ಡ ಬರೆ ಕಡೆ ಹೋಗಿರ
ಇಲ್ಲೇ ರಮೇಶ್ವರ್ ಹಶೋಲ್ಕ್ ಬಂದಿದೇವ್ರೆ
ಹ ರಮೇಶ್ರ್ ಅಷ್ಟಲ್ರರಿ
ಹಾ ರ
ಊಟ ಬರ ಕಡೆ ನಿಮಷಲ್ ಹೊಊಟ್ಟ
ಇದ್ರ ಅವ್ರೇ ಟಾಸ್ಕ್ ಮಾಡಮ ಅಂತ ಕರ್ದಿರ್ರಿ
ಕರೆದಿದ್ದಿ್ರಿ ಎಲ್ಲಿ ಬಂತತ್ರಿ ಅವ್ರದು
ಹ ಹಂಗೇನ ಇಲ್ರಿ ಅದು ನೋಡ್ಸ್ ಬರ ಸಲ
ಹ ಅದೇಂದೇ ರೀ ಹಂಗೆಲ್ಲ ಹಾ ಹೌದು ಯಾವಾದ್ರಿ ನೋಡ್ಸ
ಹ ಅದು ಮೇಡಮ್ ಅವರು ಹೇಳಿರಲ್ರಿ ಆಯ್ತು
ಪಶು ಆಹಾರದ ಮೂಲಭೂತ ಅಂಶಗಳು
ಮೇಡಮ್ ಅವರು ಅದು ಅಸೈನ್ಮೆಂಟ್ ಕೊಟ್ಟಿದ್ದಿಲ್ರರಿ ಅದು ಬರ್ಲಕ್ಕೆ ಬಂದಿದರಿ.
ಅಸೈನ್ಮೆಂಟ್ ನಿನ್ನ ಸಬ್ಮಿಟ್ ಮಾಡಿ ಸರ್ ಮತ್ತ ಯಾವ್ದ್ ಅಸೈನ್ಮೆಂಟ್ ಕೊಡ್ತರಿ.
ಅದೇ ಅಸೈನ್ಮೆಂಟ್ ಬರ್ಲ ನಂದ ದಿನ ತಗೊಂಡಿಲ್ಲಲ್ರರಿ.
ಯಾಕ್ರೀ
ನಾವ್ ಜರ ಲೇಟ್ ಮಾಡ್ಬರ್ವ್ರೀ ಜರ ತಗೊಂಡಿಲ್ಲಾ ಸಬ್ಮಿಟ್ ಮಾಡ್ಬೇರಿ ಸೋಮವಾರ.
ನಡತ ತೋವ್ರಿ ಮತ್ ಸಬ್ಮಿಟ್ ಮಾಡ್ರಿ ನಡತ ಇರ್ಬೋದಿಲ್ಲ.
ನಡತಂತರಿರಿ ಐದ್ ಮಾರ್ಕ್ಸ್ ಕೊಡದಂದ್ರೀ ಮ್ಯನ್
ನಡಿಲ್ಲಾ ಅಂದ್ರ ಆಯ್ತ್ರಿ ಇಲ್ಲಾಪೀಸ್ ತಾಗ ಅಲ್ಲಿ ಇಟ್ತರಿಲ್ರಿ ಎಲ್ಲಿ ಮೇಲೆ ಇಟ್ ಬಿಡವ್ರಿ
ನಿನ್ನೆ ಮ್ಯಾಚ್ ನೋಡಿದ್ರೆ ನಿನ್ನೆ ಇದು.
ನಿನ್ನೆ ಸ್ವಲ್ಪ ಕೆಲ್ಸಿತ್ತು ನೈ ಮ್ಯಾಚ್ ನೋಡೋದ ಆಲ್ಲಿಲ್ಲ ಸೂರ್ಯವಂಶಿ ನೋಡ ಹುದಿರಿ ಅಷ್ಟ ಮ್ಯಾಚ್ ನೋ ಬಿಟ್ಡ್ಬಿಡರಿ.
ಹಾ ಹ ನಿನ್ನೆ ಏನ್ರೀ ಬೆತಲ್ ಬೆತಲ್ ಹಾ.
ಚಲ್ಲಿ ಎಲ್ಲ ಹರ್ತ ಇರೀ.
ಬೆತ್ತಲ್ಲ ನಮ್ಮ್ ಆರ್ ಸಿ ಬಿ ಟೀಮ್ ದಾಗ ಎಷ್ಟು.
ಅವರು ಸರ್ ಸರ್ ಅವ್ರು ಎಷ್ಟು ನ ಆರ್ಸಿ . ಟೀಮಾಗ ಎಷ್ಟು ವರ್ ಸ್ಟಾರ್ಟ್ ಆಡರರಿ ಇಲ್ಲಿ ನೋಡ್ರಿ ಏನ್ ಮಾಡ್ತಾರಾಕಂದ್ರೆ ನ್ಯಾಷನಲ್ ಅಂದ ಬಂದ್ರರು ಬಾಳ ಇದರಿ ಅವರು.
ಹಾ ರೀ ಇಂಡಿಯಾ ಮೇಲಾರ ಪೂರಾ ಟಫ್ ಆಡ್ತನ್ ಅವ ಬೆತಲ್.
ಹ್ಮ್ ಮಸ್ತ ಆಡಿದೇರಿ ಆಟ
ಎಲ್ರರಿ ನಂಬಲ್ಲಿ ಬಾಲಿಂಗ್ ಭ ಮಸ್ತ್ ಆಕನ್ ಬಿಡ್ರಿ ಅರ್ಶುದೀಪ್ ಭಾರ್ಯಾಕೇನಾ
ಹ್ಮ್ ಹರ್ಷಿದೀಪ್ ಆಾಕ್ಯಾರೀ ಅಂದ್ರ ನನ್ ಮೇನ್ ಏನ್ ಇದೈ ಗೊತ್ತಲ್ರರಿ ಬೆತ್ತಲ್ ಆಟ ಆಡಿ. ಲ್ರರಿ ಅದು ಆಟ ಆಡಿದ್ದು ನ ಅದ್ರ ಮೇಲೆ ಏನ್ ದ್ವೇಷ ಇಲ್ಲ ರೀ. ಅದು ಎಟ್ಲೀಸ್ಟ್ ಹ ರೀ ಅಲ್ರಿ ಅದು ನಮ್ ಸ್ವ ಆರ್ ಸಿ ಬಿ ಮ್ಯಾಚ್ ಇದಾಗ ಸ್ವಲ್ಪ ಏನಾದ್ ಪರ್ಫಾರ್ಮೆನ್ಸ್ ತೋರ್ಸ್ಬೇಕಿತ್ತು ಏನ ಸ್ವಲ್ಪ ಅಂದ್ರೆ.
ಅವನಿಗೆ ಚಾನ್ಸಸ್ ಸಿಕ್ಕಿಲ್ಲಲ್ರರಿ ಬರೋಬರ ಒಂದ.
ಒಂದ್ ಎರಡ್ ಜನ್ಸ್ ಸರ್ ಸರ್ ಅವಕಾಶ ಸಿಕ್ಕಾಗ ಆಟ ಆಡ ಹಕ್ರಿ ಬೆಂಚ್ದಾಗ ಮತ್ತ ಫಾರಿ. ಮ ಬೇರೆ ಬೇರೆಲ್ಲ. ಮತ್ ಔಟ್ ಆಫ್ ಕಂಟ್ರಿದವರು ಆಡ್ಯಿ ಎಲ್ರರಿ ಒಂದ್ ಎರಡ್ ಮೂರ್ ಮ್ಯಾಚ್ ಅಂದ್ರಿ ನಾವು. ಅದನ್ನ ಆಡ್ಬೇಕಕ್ ಇತರಿ. ಹೊಡದ ಅಂದ್ರನ ಇನ್ನ ಸ ಸಸ. ಅಂದನ ಬಾರ ಕರುಬಿಡ ಬೆತನ್.
ಹಾ ನಿನ್ನೆ ಆಡ ನೋಡ್ರಿ ನಿಂತ ಆಡೇನ್.
ಮತ್ರಿ ಮತ್ತೆ ಏನ್ರೀ ನಾಗೇಶ್ ಅವ ಹಬೇಕು
ಹಾ ಹಾ
ಏನತ್ರ ಊಟ ಅವತ್ತ.
ಇವತ್ ನೋಡ್ರಿ ಚಪಾತಿ ಐತ್ರಿ ಮತ್ತೆ ಅದು ಕಾಳ ಪಲ್ಯ ಐತ್ರಿ.
ಹಾ ರೀ.
ಅನ್ನ ಸಾಂಬಾರ್ ಇತ್ ನೋಡ್ರಿ
ಚಪಾತಿ ಕಾಳಪಲ್ ಅನ್ನಸರ ಇಲ್ಲಿ ಅಲ್ಲಿ ರಮೇಶ್ ಅವರ್ ಅಷ್ಟ್ ಊಟ ಮಾಡ್ರಿ ಏನ್.
ಏ ಇಲ್ರೀ ನಮ್ಮ್ ಅಸ್ಟೆಲ್ನಾಗ ಉಂಡ್ ಬಂದಿದ್ದ.
ಹಾ ರೀ
ಅದ ಈಗ ನೀವು ಫೋನ್ ಹಚ್ಬೇಕಕ್ ಅನ್ಸತ್ತು ಅದೇ ನೋಡ್ಸೋದು ಬರ್ಲತ್ತಿದ್ದೀವಿ. ಸ್ವಲ್ಪ ಗತ್ತಾಗಲಗತ್ತು ಓ ಮಲ್ಕೋಣನ್ರಿ ರಮೇಶ ಸ್ವಲ್ಪ ಯಾಕೋ ಹುಷಾರಿಲ್ಲ ಅಂತ.
ಹುಷಾರಲ್ರರಿ ಉಂಡಾದ್ರಿ ಜಗ್ಗ ಅಷ್ಟಲಗ.
ಹಾ ತಲ ನಸಕತಂತಂದನ್ರಿ
ಇಸ ಉುದ್ದಂತರಿ ಟ್ಯಾಬ್ಲೆಟ್ಸ್ ಏನ ತಗಬೇಕ
ಹಾ ಟ್ಯಾಬ್ಲೆಟ್ ತಗೊಂದನ್ ಈಗ ಹಾಕೋಣನ್ರಿ
ಹೌದ್ರಿ ಸ್ವಲ್ ಹೇಳ್ರಿ ಆಸ್ ಹಸ್ಪೆಟ್ಲ್ ಇಲ್ಲಂದ್ರ ಆರಾಮ ಅಂದ್ರ ಹಸ್ಪಟ್ಲ್ ತರ್ರಿಸಕಂಬಾರ ಅಂತ ಹೇಳ್ರಿ
ಹಾಓದ್ತಿವ್ರರಿ ಇಲ್ಲಾಂದ್ರ ಹಂಗ ಏನಾರ ಜಾಸ್ತಿ ಐತ್ ಅಂದ್ರೆ ಹೋಗ್ಬರ್ತತಿವ್ರಿ
ಎಲ್ಲಾ ಸೆಕೆಂಡ್ರಿ ಮೊದ್ಲು ಎಲ್ತ್ ಕಡೆ ಮೊದ್ಲು ಗಮನ ಕೊಡ್ಬೇಕಕ್ ಯಾವದಲ್ರರಿ ಹೆಲ್ತ್ ಮೇನ್ ಹೆಲ್ತ್ ಕರೆಕ್ಟ್ ಆಗಿದ್ರ ಐತ್ರಿ
ಹಾ ಹೆಲ್ತ್ ಕರೆಕ್ಟ್ಬ
ಕರೆಕ್ಟರ್ ಇಲ್ರಿ ನಾಗೇಶ ತಪ್ಪದ ಮದಲ ಎಲ್ತ್ ಮೇಾಲನ್ ಫೋಕಸ್ ಎಲ್ತ್ ಕರೆಕ್ಟ್ ಆಗಟ್ ಅಂದ್ರೆ ಆಮೇಲೆ ಎಲ್ಲಷ್ಟು ತಾನೇ ಇದ ಆತಿರಿ ಮೊದ್ ಎಲ್ತ್ಗ ಮಹತ್ವ ಕೊಡ ಹೋಗ್ರಿ ಮತ್ತೇನ ಎಸ್ ಎ ಶಾಟ್ಲ್ ಎಸ್ ಸಿ ಎಸ್ ಅಸ್ಟಲ್ಲ ಬೇರೆ ಕಡೆ ಶಿಫ್ಟ್ ಮಾಡಕ್ತಾರಂತಲ್ರರಿ
ಹಾ ಕೇಳ್ಪಟ್ಟೆ ನಾನು ಅವಲ್ ಏನೋ ಸಮಸ್ಯೆ ಆಗ್ಯದಂರಿ ಲೈಟ ಅದೇಏನ ಇಲ್ಲ ಅಂತ
ಹೌದು ಊಟದ್ ಬಾಳ ತೊಂದರೆ ಅದಂತ್ರಿ ಮೊೆ ನ ಹುಗೊಬ್ಬ ಫೋನ್ ಹಚ್ಚಿದರಿ ಅದೇ ನಿಮ್ಮಷ್ಟ ಚಲ ಕಳಿಸಿಕೊಟ್ಟಿದ್ರರಿ ಸಂದೀಪ್ ಅವರು ಊಟ ಮಾಡಿಸಿಿ ಕಳಸಿದರು ಮತ್ತ
ಹ ಅದೇ ವಾಡನ್ ಮೇಡಮ್ ಅವರು ನಮ್ಗ ಗರಿಬಿದ್ದಾರ್ರೀ ಎನ ಯಾರ ಅ ಕರ್ಕೊಂಡ್ ಹೊಂಟ್ರಿ ಹಾಸ್ಟೆಲ್ಕ ಊಟ ಮಾಡಸಿರ್ರಿ ಹಂಗ ಹಂಗ
ಮೇಡಮ್ ಆ ಮಾತಾಡ್ಬೇಡ್ರಿ ತಪ್ಪಾಗಗ್ತದ್ರಿ ನೀವ್ ಅನ್ಬಗ್ರರಿ
ಣ ಆ ಚಿಟ್ಟನ್ ಎಲ್ಲ
ದೋಶ್ಯಣ್ಣ ಅವರು ಮನೆ ಮಾತಾಡಿದೀರಿ ಅವರು ರಡ್ಡಿಗೆ ಏನ ಅಂದಿದಾನ ಅಂತರಿ
ರೆಡ್ಡಿಗ್ ಬಿ ಅಂದನ್ರೀ ನಮಗ್ ಭ ಅವ್ರು ಬಂದಿರಲ್ರಿ ಅವರು ಪ್ರಶಾತ್ ಅವರು ಎಲ್ಲಾ ಅವರು ಜರ ಅವ್ರಗ್ ಏನ್ ಅಂದಿಲ್ರಿ ಅವ್ರುಊಟ ಮಾಡಿ ಹೋಗಿದ ಬಳಕ್ ವಾರ್ಡನ್ ಮೇಡಮ್ ಅವ್ ನೋಡಿ ಅವ್ರರುದ್ ನಮ್ಮ್ ನಾವವು ಕರ್ದೇವಂತ ನಮ್ಮ್ ಹೆಸರು ಹೇಳೇನ್ರಿ
ಹೌದ್ರಿ ರೆಡ್ಡಗ ಸಿಗ ಬಿದ್ದಿರ ಅಂತಲ್ರರಿ
ನಾವ್ ಕರ್ದವರ್ ಬಿ ಅಲ್ ಅಲ್ರಿ ಏನು ಇಲ್ರರಿ ತಾನೇ ಬಂದು ತಾನೇ ಊಟ ಮಾಡ ಹೋಗಿರಿ ಕರ್ದವ ಮು ಇರ್ಭದ್ರ
ಹಾ ರೀ
ನಾವು ಊಟ ಮಾಡಿ ನಾವವು ಮಲ್ಕೊಂಡಿವವಿ ನಮ್ಗ್ ಹರಿಬಿದ್ದಾರೀ ಅವರು
ಅವ್ರ ಮೇಡಮ್ ಅವ್ರ ನಿಮಗೆ ಹೇಳಿದ್ರಿ ಏನ್ರಿ
ಮೇಡಮ್ ಅವ್ರ ಏನಂದಿಲ್ರಿಮ್ಮ ಜೋಶಿ
ಅವ್ರ ಜೋಶಿ ಅವ್ರದ ಏನ್ ಪೂರಾ ಇದ್ ಮಾಡಕೊತಾರಡ್ರಿ
ಹದರ ಮಾಡಕತ್ತನ್ರಿ ಅವ
ಹೌದ್ರಿ
ಹ
ಹೌದ್ರಿ ಮತ್ತೆನ್ ನೋಡಿದ್ರಿ ನಾಗೇಶ ಎಲ್ಲಿಗ್ ಬಂತು ಕ್ಲಾಸ್ ಅಲ್ಲಿ ಬಂದು ನಾವಂತ ಏನ್ ಕ್ಲಾಸ್ ಕೇಳಲ್ವುಲ್ಲಿ ನೀ ಏನಿಲ್ಲ
ಹ್ಮ ನೀವ್ ಮನೆೆ ಏನ್ ಟೋಟಲ್ ಫಂಕ್ಷನ್ ಇತ್ತಂತ ನಿಮ್ಮ್ ಮನೇಲಿ
ಹೌದ್ರಿ ಫಂಕ್ಷನ್ ತ್ರಿ
ಹ ಏನೈತ್ರಿ ಫಂಕ್ಷನ್
ಹಾ ತೊಟ್ಲ ನ ಮಳೆ ಅಂದ ನಮ್ಮ ಕಾಣ ಸಮಾರಂಭ ಐತ್ರಿ
ಅಂದ್ರ ಜೋರ್ ಮಾಡ್ರಿ ಅಂದ್ರ ಓ ಏನ್ ಹೆಸರಿ ಇಟ್ರಿ
ಅಶ್ವೇಕ್ ಸರ್ ಅಶ್ವಕ್
ಅಶ್ವಕ್ ನ ಆ ಬಡಿ ಬಡಿ ಒಯ್ ಮಸ್ತ್ ಅದ್ರೀ
ನೋಡ್ರಿ ನೀವ್ ಹೇಳ್ಬೇಕ್ರಿ ಚಲೋ ಅದಿಲ್ಲ ಅಂತ
ಮಸ್ತಜ ರೀ ಅಶ್ವಕ್ ಮನೆ ಸ್ಟೋರಿ ಇಟ್ಟಿದ್ರಲ್ರರಿ ನೋಡಿದ್ರಿನು
ಹೌದ್ರಿ ಅದೇ ಎಡಿಟ್ ಮಾಡ್ತೇರಿ ನಾನೇ ಸುಮನೆ ಮಾಡಿದ್ದೇರಿ ನಮ್ ಏನ್ ಮಾಡಕ್ಬಾರ್ದ ಎಡಿಟ್
ಅಯ ಇಲ್ರರಿ ಎಡಿಟ್ ಅಂತಲ್ರಿ ಹಂಗ ನಿಮ್ಮ ಫ್ರಂಡಗ್ ಹೇಳಿದ್ರ ಮಾಡ್ಕೊಡ್ತೇನ್ೀ ಅವ ಶಂಕರ
ಹೋದ್ರಿ ನನ್ ಸ್ವಲ್ಪ ಅಂತ ತಪ್ರ ಏನ್ ಪೂರ ಅಂತಪ್ರ ಏನ್ ಅದ್ರ ವಿಡಿಯೋದಏನ್ ಇಂಪಾರ್ಟೆಂಟ್ ಇದ್ದಿ ಸ ಮದಕ್ಕೆ ತಿಲ ಕೆಡಿಸ
ಏ ನೀ್ ಹೇಳ್ಬೇಕಿಲ್ರರಿ ಅವ್ ನೀ್ ಮುಂಜೆಾನ ಬೆಳಗ್ಗೆ ಕರ್ಕೊಂಡ್ ಹೋಗಿರಿ ಅಂದ್ರ ಮಾಡ್ತ ನೀವು
ಹಾ ಮಾಡ್ತಿದ್ದರಿ
ಹಂಗೇನ ಇಲ್ರಿರಿ ಮನ್ಷ್ಯ ಒಳ್ಳೆವನ ಮಾಡ್ತನ್
ಹ ಮತ್ ಹತ್ ಎಂಟನೇ ತಾರೀಕು ಆದ್ರಿ ಮತ್ತ ಜೋಳ ಕಾರ್ಯಕ್ರಮ ಅದ್ರಿ ನಮ್ ಇಬ್ಬರು ಹಳೆದರದದದ್ರಿ
ಎಲ್ರಿ
ಇಲ್ಲಿ ಭೀಮರಾಯಗುಡಿ ಸರ
ಭಮ್ರಗುಡಿ ಮತ್ತ
ಅವತ್ ದಯವಿಟ್ಟು ಸರ್ ರಿಕ್ವೆಸ್ಟ್ ಮಾಡಕೊತೀರಿ ಮಿಸ
ಏ ರಿಕ್ವೆಸ್ಟ್ ಅಂತಲ್ರಿ ಹೇಳದ್ರಿ ಯಾರು ಬರಲ್ಲಿ ಹ ಯತ್ತು ಬರ್ತೇ ತೋ್ರಿ ಈಗ ಹೋಡ್ರಿ
ಬರ್ತಾರೀ ರಮೇಶ್ ಅವರು ಬರ್ತಾರೀ ಮತ್ ಎಲ್ಲಾ ಹುಡುಗರು ಅವತ್ ಬಂದಿದ್ರಲ್ರರಿ ೋಟದ ನೋಡಿದ್ರಲ್ರರಿ
ಅಂದ್ರೆ ಎಲ್ಲರಿಗ ಹೇಳಂಗ ಕಾಣ್ೀರಿ ನೀವು ಕ್ಾಸ್
ಏ ಹಳ್ಬೇಕ್ರಿ
ಎಲ್ಲರಿಗೇನೆ
ಹಾ ರೀ ಹೇಳ್ಬಕ್್ರಿ
ಬಯಸ್ ಎಷ್ಟೇ ಅಲ್ಲ
ಏ ಗರ್ಲ್ಸ್ ಒಂದ್ ಬರ್ತಾರ ಒಂದ್ ಮೂರ್ ಜನ ನಮ್ ತಂಗಿದಾರ ಬರ್ತಾರೀ
ತಂಗಿದದಾರ ಹತ್ತಾರೇನ್ರಿ ಹಸ ಮುಂದಿ
ಹೇಳೇವ್ರಿ ತಂಗಿದ್ರೀ ಆಲ್ರೆಡಿ ಬರ್ತೀವ ಅಂತ ಹೇಳಿ್ರಿ ಬರ್ತಾರ ಒಂದ ಮೂರ್ ನಾಲ್ಕ ಜನ ಹುಡ್ಗಿಯರ್ ಬರ್ತಾರೀ ಫ್ರೆಂಡ್ಸ್ ದಯವಿಟ್ಟು ನಿಮ್ ಮತ್ತೆ ಹೇಳಿಲ್ಲಂತ ಮತ್ತ ಮತ್ತ್ ಯಾಕಂದ್ರು ಅವಸರದಾಗ ಯಾಕಂದ್ರರು ನಮ್ದು ಎಲ್ಲಾ ಕಡೆ ಹೇಳ್ಬೇಕಲ್ಿ ಸರ್ ಸ್ವಲ್ಪ ಇದಾಗ್ತದ್ರಿ ಮತ್ತಿಂದ ಅಡಿ ಮತ್ತೆ ಹೇಳಿಲ್ಲ ಅದಂತ ಅಲ್ರರಿ ಮತ್ ಹೇಳಿವವ್ರಿ ಮತ್ತ ಅಪ್ಪಪ್ ತಿಳ್ಕೊಬೇಡ್ರಿ ಹೇಳಿಲ್ಲ ಅಂತ
ಏ್ ಹಂಗೇನ್ಲ್ರಿ ಅವತ್ ಒಂದೇ ಮಾತ್ರ ರಮೇಶ್ಕ್ ಫೋನ್ ಹಚ್ ಹೇಳಿದ್ ಬಂದಿವವಲ್ಲ ಹೊಸ್ಮಿ
ಏಯ ಅದೇರಿ ಅದೇರಿ ಮತ್ ರಮೇಶ್ವರಿನ ಹೇಳ್ತೇವ್ರಿ
ನಾ ರಮೇಶ್ವರಿಗ್ ಹಳ್ಗಡಿ ಎಲ್ಲಾ ಉಸ್ತುವಾರಿ ಸಚಿವರ ಅವ್ರಾರ ಓ ರಮೇಶ್ವರ್ದ ಆದ್ರಿ
ಅವ್ರಗಾದ್ರೀ ಫಂಕ್ಷನ್ ನಿನ್ನೆ ಅವ್ರ ಕೂಡ ಇವೇನ್ರರಿ ನಮ್ಮ್ ಮಳೆ ಸುರಪುರ್ತನ ಅವ್ರ ಕೂಡ ಇವೇನ್ರರಿ
ಹ
ಹಾ ರೀ ಫೋಟೋ ಆಮೇಲೆ ಹಾಕ್ತನ್ ತೋರಿ ಅವ್ರರಿ ಇಬ್ಬರು ಇಳ್ದ್ರೀ ಫೋಟೋ ಹಾಕಿದ್ರರಿ ನನ್ಗ
ಹಾ ಹಾಕ್ರರಿ ಹಾಕ್ರರಿ ಅವ್ರರು ಉಸ್ತುವಾರಿ ಭಾರಿ ವಯಸ್ತಾರ ನೋಡ್ರಿ ರಮೇಶ್ ಅವ
ಹೇಳರಿ
ರು ಉಸ್ತುವಾರಿ ಬಾರಿ ನಿಭಾಯ್ತಾರೆ ಅಂತಿ
ಹ್ಮ್ ಅವ್ರಿಗೆಸರ ಅವರು ಮತ್ ಯಾಕಂದ್ರ ಅವ್ರದೇ ಅದಲ್ರೀ ಉಸ್ತುವಾರಿ ವ್ಯಾಪ್ಸಾಕ್ ಏನಾದ್ರಿ ಅವ್ರದೇ ಆದದ್ರಿ ಫಂಕ್ಷನ್
ಫಂಕ್ಷನ್ ಫಂಕ್ಷನ್ ಅಂತ ಅಲ್ರರಿ ಏನೇ ಒಂದ್ ಜವಾಬ್ದಾರಿ ಕೊಟ್ರ ಬಾರಿ ನಿವಾಸ
ಹ ಮತ್ ಹಂಗಾದ್ರಿ ಮತ್ ಅದ್ಕೆ ಅವ್ರಿಗೆ ಇದ ಮಾಡ್ತಿವ್ರಿ ನಾವು.
ಹಾ ರೀ ಮತ್ತ್ ಸೂರ್ಯ ಏನಂತನ್ರಿ ಸುರೇಶ ನಿಮ್ಮ ಸಿ ಆರ್ ಅವ್ರು. ಹ್ಮ್ ಮ ಬಸಿ ಆನ್ ಏನ್ ಇದು ರೆಕಾರ್ಡ್ ಬರ್ದ್ರಿರೇನ್ ಜರ ಹಾಕ್ರಿ.
ಬರ್ದಿಲ್ರಿ ರೆಕಾರ್ಡ್ ಬರ್ದಿಲ್ ಸರ್.
ಬರ್ದಿಲ್ರೀ.
ಏ ಬರ್ದಿಲ್ರಿ ನೀವ್ ಬರ್ದಿರೇನ್ರೀ.
ಏ ಗೊತ್ತೇ ಆಗಲಗ್ಯಾದ್ರಿ ಏನ್ ಹೇಳಾರಂತ
ಹೆಂಗ್ರೀ.
ಅ ಸರ್ ಕ್ವಷನ್ ಕೊಟ್ರ ಅಂತಲ್ರಿ ಅದರೊಳಗ ಬರ್ಲ್ಯಾಕ.
ಕ್ವಶನ್ ರೀ. ಹಾ ಕೊಟ್ಟಾರ ಸರ್ ಕ್ವಶನ್ ಕೊಟ್ಟಾರಿ ಅಂದ್ರ ಏನ್ ಬರ್ದಿಲ್ರಿ.
ಹ ಕ್ವಷನೆನ್ ಮತ್ತೆ ಎಲ್ ನೋಡ್ ಬರಿರ್ಬೇಕ್ರಿ ಅವು.
ಅವು ಅವ್ರ ಏನ್ ಮಾಡ್ಯಾರಿ ಅವ್ರ ಹಳಿದ್ ಯಾವ್ದೋ ಇತ್ರಿ ಅಸೈನ್ಮೆಂಟ್ ಅದ್ರಾಗ್ ಇನ್ವು ಆವ್ರಿ. ನಾ ಹೆಂಗ ಒಂದು ಡೌಟ್ ಅದ್ರಿ ನಂಗೆ ನಾ ಅಂತ್ರ ಏನ್ ಬರ್ ಬಾರ್ದಿಲ್ಲ ಇನ್ನತನಾದ್ರೂ.
ಏಸ್ ಕ್ವಷನ್ ಆವ್ರಿ ಅವು ಟೋಟಲ್ ಟೋಟಲ್ ಎಸ್ ಕ್ವಷನ್ ಅವ್ರಿ.
ಹಾ ರೀ. ಟೋಟಲ್ ಐದನೇ ಆರೆನ್ ಏಳು ಇರಬೇಕ್ರಿ ಹ್ಮ್ ಇಲ್ ಸ್ವಲ್ಪ ನಮ್ ಮನ್ಯಗ ಕರಿಯಾ ಕತ್ಯಾರಿ ತಡ್ರಿ ಸರ್ ಮತ್ ಅಷ್ಟ. ನ್ರಿ ಫೋನ್ ನಿಮಗೆ ಹ್ಮ ಸರಿ.